ಕಾರ್ತಿಕ್
ಏನ್ ನೋಡ್ರಿ ಬಡ ಸಾಹ ಬಡ ಸಾಹಬ್ನ ಬಧೂ ಸಾಹಬ್ನ ಸಮಗೆ ಏನ ತಲಿ ಕೆಿಸಸ್ಕೊಬೇಡ್ರ ನೀ ಸು್ಜಾ ಆಕ್ ಮತ್ತತ್ ಏನಾದ್ರು ಅನ್ಬೇಕಲ್ಲ
ಹೌದೌ ನಡಿತ ಬ ಮಜಾಕರ ಮಾಡ್ತರಿ ಎಲ್ಲ ಮಾಡ್ತ್ರಿ
ಹ್ಮ್ ಎಲ್ಲಿ ಹೋಗಲ್ಲ ಚಂಡಗಿ
ಸಿಂಧಿಯಾಗ ಏನದ ಗಂಡ ಗನ ಇಟ್ಟ ಸಿಧಿಯಾಗ ಹೋಗ
ಇಲ್ಲ ಆ ಕಡೆ ಓ್ತಿರ್ತಲ್ಲ ಯಾವಾಗ ನೋಡಿದಾರ
ಏ ಎಲ್ಲ ಬುಡ್ಟ್ಟ ಬುಟ್ಟಿ ಅಲ್ಲ
ರು ನಿಮ್ ರೆಸಾರಟ್ ಗಳ ಬರ ಆಡೆಓದ್ತಿರ್ತರಿ ಅದಕಂದು ಏ ನಮ್ ಒಂದ್ ಸರಿನ್ ತೋರ್ಸಲ್ಪ ನೀ ಏನ್ ರೆಲ್ ಗಳು ಬರ ಹೇಳದಯ್ತ್
ಏ ಎಸ್ ಎಲ್ಲ ಕರ್ಕದನ ರೆಸಾರ್ಟಿಿಗೆ ನನ್ಗೆ
ಏ್ ಸರಿ ನಿನ್್ ದುಡ್ಡಲ್ಲಿ ಕರ್ಕೊಂಡು ಹೋಗಿದೆ ಅಏ ಹ ಹೇಳಳ್ ಒಂದ್ ಸರಿ ಆದ್ರೆ
ಏ್ ನಮ ದುಡ್ಡು ಬ ಬೇಕಲ್ಪ ನೀವೇ ನಡೀತಿೀರಿ ಕಳಸ್ತರಿ ಓದ್ತಿರಿ ನೀವು
ಏನ್ ಕೇಿಸಸ್ತಿೀವ ನಮ್ದು ಬೆಳಿಕಂತಿನ ಪರಿಸ್ಥಿತಿ ದೆ ನಿನ್ನಂಗ ಹೊಲಾ ಮನೆ ಇದ್ರ ಅದ ಬೇರೆನ ಆಗ್ತದ ಕತೆ ಏನ್ ಮಾಡ್ತೆ
ಇ ಹೋಗಬಕ್ ರೆಸಾರ್ಟಿಗ್ ಇನ್ನೊಂದ್ ಇನ್ನೊಂದ್ ನಾಲ್ಕು ಇದ ದಿನ ಸ್ವಲ್ಪ ಲೇಟ್ ಅದ
ಹ್ಮ್ ಮನೇನ್ ಹೋಗಿದ್ದಲ್ಲಾ ಬಿಜಾಪುರಕ್ಕೆ ಹೋಗಿದ್ದಿ
ಏ ಅಲ್ಲಿ ಎಲ್ಲ ಹಾಲಲ್ಲವ ಎಲ್ಲ
ಚಲ ನ ಅಲ್ಲಿ
ಅಲ್ಲಿ ಅಲ್ಲ ಬಾಳ ಬ್ಯರೆೆಯ್ದು ನಮ್ ಕೆಲಸ ತೌಕ್ ಹೋಗಿದ್ದೀ ನ ಇದಕ್ ರೆಸಾರ್ಟಿಗೆ ಹೋಗಿದ್ದಿಲ್ಲ
ಮಾಡಿ ಬರಕಿಲ್ಲ ಆರಾಮ್ಸಿ ಏನಂದ್ರೆ ನಾನ್ ವೆಜ್ ವೆಜ್ ಎಲ್ಲಾ ಕೊಡ್ತಾರೆ ಬೆಕ್ಕದ ಆಟತಿನ ಅಂದ್ರ ರೊಕ್ಕಾನ ಕಶ್ಲಿಪಾ
ಕಾಸ್ಟ್ಲಿ ಅದಂತ ಬಾಳ ಅದ ಮತ್ತ ಏನ್ ಮಾಡಕ ಅಲ್ಲ ಡಿಮಾಂಡ್ ಅದ ಇಲ್ಲ ಊಟ
ಹೌದೌದು
ಯಾಕಂದ್ರೆ ಅವು ಫಾರಿನ್ದು ಅವು ಇರ್ತಾವಲ್ಲ ಎಲ್ಲಾ ಊಟದ ವ್ಯವಸ್ಥೆ
ಊಟ್ರ ವ್ಯವಸ್ಥೆ ಇರ್ತವ ಅಲ್ಲಿ ಜಾಸ್ತಿ ಮಂದಿನ ಬರ್ತ ಇರ್ತರ ಮಂಗಗೆ ಡಿಮ್ಯಾಂಡ್ ಅದಲ್ಲಿ ನಾವ್ ಓಲಕ್ ಇನ್ನೊಬ್ಬರು ಬರ್ತಾರ ಅಂತ ಗುರ್ದವ್ರಿ ಎಲ್ಲಿ ಡಿಮ್ಯಾಂಡ್ ಇರ್ಲ್ಲ ಅಲ್ಲಿ ರೊಕ್ಕ ಕಡಿಮೆ ಇರ್ತ್ತಪ್ಪ
ಆ ಕಡೆ ಎಲ್ಲ ನೋಿದ್ರ ಔಟ್ ಆಫ್ ಕಂಟ್ರಿಗೆ ಸ ಸ್ೊಪ್ಪಪ ಬಿ
ಹೌದ ಏನಾಯ್ತಿ ಮಾವನ್ ತಾರ ತರದ ಕಾರಾರ್ ತರದ ಏನಐ್ತಿ ಮಾವಂದ
ತರಂಗ ಮಾಪಿ ಇನ್ನೊಂದು ವರ್ಷ ಹತ್ತು ಇನ್ನೊಂದ್ ವರ್ಷ ಎರಡು ವರ್ಷ
್ತ್ತತ್ ಅಡ್ತ ನಟಿ ತಾರ್ ಮಾಡಲ್ಲ ಬಂದೈಐತಿ ಅಂತಿಗ ನೋಡ್ ಮತ್ತೆ ಸೆಕಂಡ್ ಹಂಡ್ ತಗೋಬೇಕ ಆಗತ್ತ ಅಂತಿಗ
ಏ ಇಲ್ದ ಟಾಪಣ್ ಮಾಡಲ್ ಬರ್ತ ಮತ್ತ್ ಹಾರಾಕ್ತಾಗ
ಬೇರ್ ಬೇರೆ ಅವ್ ಬರ್ತವ ಬಟ್ ಈಗನ್ ಮಾಡ ಕೊಡ ಈಗನ್ ಮಾಡಲ್ ಬಾರಿ ಅದ ಈಗಿಂತ
ಹ್ಮ ನ ಸ್ವಲ್ಪ ಸಾಲ ಅ ಈಗ ಇದೊಂದ್ ವರ್ಷ ಹೊಡದ್ರ ಸಾಲಾಗಿಲ್ಲ
ತಾರ್ ರಾಕ್ಸ್ ತಾರ್ ರಾಕ್ಸ್ ತರಬಾರ್ದು ಬ ತಾರ್ ತರಬೇಕು ತಾರ್ ಸ್ಟ್ಯಾಂಡ್ ಹೇಳ್ದಾಗ
ಏ ಅವು ಸುಮ್ನೆ ಎಷ್ಟಿಗೆ ಅಲ್ಲ ಕಂಫರ್ಟ್ ಇಲ್ಲ
ತೋಪಡದು
ಐದ ಡೋರ್ ಕಂಫರ್ಟ್ ಅದಾ
ಏನ್ ಕಂಫರ್ಟ್ ಅದ ಐದು ಡೋರ್ ಬುಲೋರ್ ಆದಂಗ ಆಗ್ತ ಮತ್ತೆ
ಫೈ ಮಾಡ್ಬಿಡು ನೋಡ್ ನೀ ಒಂದ ಎರಡು ಲಕ್ಷ ಕೊಟ್ಟ ಹಂಗ ಕಾಣ್ತದ
ಅಲ್ಲ ಮಾಡಿಫೈ ಮಾಡ್ಸದ ಸೆಕೆಂಡ್ರಿ ಇದು ಅಂತನಿ ಬುಲೂರ ಆದಂಗ ಆಗುತ್ತೆ ಅಂದ ಬುಲೂರ ಅದಕ್ಕೆ ಏನು ವ್ಯತ್ಯಾಸನ ಇರಲ್ಲ
ಹೌದು ಅಂದ್ರನು ಸ್ವಲ್ಪ ಈಗಸಲ್ ಕಡಿಮೆ ತಾರಾಕ್ ಚಂದ
ಹ್ಮ್ ಇಲ್ಲಲ್ಲ ತಾರ್ಗೆ ಕಡಿಮೆ ಇದದೆ ಈಗ ಸ್ವಲ್ಪ ಜಾಸ್ತಿ ಸೇರ ಮೊದ್ಲು ಮನ್ನ ಮೊನ್ನೆ ಬ ಅರ ಬಂದಾಗ ಏನಿತ್ತು ಗಾಡಿ ಅದರದ
ಸ್ವಲ್ಪ ರೇಟ್ ಕಡಿಮೆ ಕೊಡತತ್ ಪಾ ನ ಟಾಪಿಂಡ್ ಮಾಡಲ್ ಪೂರಾ ಇಪ್ಪತ್ತೈದು ಲಕ್ಷ ಕೊಟ್ಬಟ ನಡತ್ತೆ ಇಪ್ಪತ್ತೈದು ಇಪತ್ನಾಲಕು
ಹೌದ ಅದ್ರಕಿಂತ ಇನೋವಾಗ ತಗ ತಗೊಂತ
ಹ ಬೆಸ್ಟ್ ಕಂಪನಿ ಅದ ಆದ್ರೆ ಕಂಫರ್ಟ್ನು ಪೂರಾ
ಹ್ಮ್ ಚಂಪಟ್ ದ ಗಾಡಿ ಇನ್ನವ ರೀ ಟೊಯಟ ಕಂಪ್ನಿ ಅದದ ನೀನು ಒಂದ್ ಹದಿನೈದು ವರ್ಷ ಹೊಡದ್ರ ನೀ ನಿನ್ಜೊಂದ ಕೆಲ್ಸ ಬರದೇ ಇಲ್ಲ ಅಂತಾರ ಅವ್ರರಿ
ಮತ್ತೆ ಎಂಟು ಮಂದಿ ಎಂಟು ಮಂದಿ ಏ ಮಂದಿ ಹೋಗ್ಬಹದ ಆರಾಮ
ಥೇಟರ್ ವೈಕಲ್
ಹ ಮ ಇಲ್ಲಿ ನಾಲ್ಕ ಮಂದಿ ಐದ್ ಮಂದಿ ಕುಡ ಹದಾಡ್ತ ಅವ್ರ
ಒಂದ ಒಂದ್ ಮೂವ ಲಕ್ಷ ಬಳದದ ಬಧರನ ಎಂಗನ ಎಡು ಹತ್ತು ಲಕ್ಷ ಆ ವಿತೌಟ್ ವಾರಂಟ ವಾರಂಟಿ ಕೊಡಲ್ಲ ಗಾಡಿ
ಹಾ ಈಗೆಲ್ಲ ಬಂದಲ್ ಗೊತ್ತ ಪವನ್ ಈ ಸೆಕೆಂಡ್ ಹೆಂಡ್ ತೋ
ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ಕ್ ಬಂದತ ನೋ ಏಪ್ರಿಲ್ಕ್ ಮಾರ್ಚ್ ಮೂವತ್ತೊಂದ್ರ ತನ ಇರ್ತಾರ ಅಲ್ಲಿ ತನ ಬುಕ್ ಮಾಡಾರ ಮಾಡ್ಬೋದು
ಹ್ಮ್ ಹ್ಮ್
ಬಟ್ ಆ ಕಡೆಯ ಸಿಗಲ್ಲ ಬುಕ್ ಮಾಡ್ತೀನಿ ಅಂದ್ರೆ ಅದು ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಡ್ಲ ಆಗ್ತದ ಅಂದ್ರೆ ಒಂದಿಷ್ಟು ಮಾನದಂಡಗಳು ಅಂತವು ಈ ಗಾಡಿ ಇಷ್ಟೇ ಹೊಡಿಬೇಕ ಇಷ್ಟೇ ಕಾರ್ಬನ್ ಡೈ ಆಕ್ಸೈಡ್ ಬಿಡ್ಬೇಕಂತಿರತ ಬಟ್ ಅದ್ರಕಿಂತ ಹೆಚ್ಚಗ್ ಬಿಡ್ಲತ್ತ ಗಾಡಿ ಅದಿಕ್ ಅದಿಕ್ಕೆ ಆ ಮಾಡಲ್ ಬಂದ್ ಳೆ ಇನ್ನೊ ಒಂದ ಬಿಟ್ರಲ್ಲ ದ್ರೆ ನೋದಾಗ ಹೈಬ್ರಿಡ್ ಅಂತ ಬಿಟ್ರೋ ಹ ಐ ಕ್ರಾಸ್
ಅಂದ್ರ ನಾವೆಲ್ಲ ಇ
ಹ್ಮ ಡೀಜೆಲ್ ಗಾಡಿ ಅದ ಅದು ಗಡಿ ಸರಿಯಿಲ್ಲ ಹೌದು ಅದು ಗಾಡಿಗೆ ಮೇಡ ಅದು ದಮ್ಮಡಿ ಎಲ್ಲ ಇನೋವಾಕ ಬೀಡ್ ಬಣಕ್ ಸಾಧ್ಯನ ಹೌದು ಅದು ಫೋರ್ ವ್ಹೀಲ್ ಡ್ರೈವ್ತ ಹಾ ನಾನ್ ನೋಡ ಇದು ಪಾರ್ಸನರ್ ಲಜೆಂಡ್ರನ ತಗಬಕ್ ತಗೊಂಡರು
ಹೌದು ನಡತು ನನಗೆ ಎಲ್ಲಾ
ಹಾ ಸ್ಪೆಲಿಂಗ ಹ ಎಂಗ
ನಡೀತಂದ ಫಾರ್ಚುನರ್ ಅದು
ಇಲ್ಲ ಇಲ್ಲ ಅದೇ ಪಾರ್ಸರ್ನ್ ತಗಂದ್ರು ಇದು ಲೆಜೆಂಡ್ರನ ತಗೋಬೇಕ
ಅದೇ ಅದೇ ಲೆಜೆಂಡ್ರ ತೊಂಬದನ ಹಾ ಇಲ್ಲ ನಾ ಕೇಳ್ಪಟ್ಟ ಇದು ರೋಲ್ಸ್ ರೋಸ್ ತರ್ತಾನ ಅಂತಂದ್ರ
ರೋಲ್ಸ್ ರೋಸ್ ಬೇಡ ಅದು ಸುಮ್ನೆ ಊರಾಗ ಹೊಯ್ಕೋತ್ತ್ರ ಅಂತ ರೋಡ್ ಇಲ್ಲ ಊರಗೆ
ಇಲ್ಲಲ್ಲ ಮಾಡಿಸ ಬೀಡ ಆಕಡೇ ಮನಿಲಿಂದ ಅಲ್ಲಿತ್ತಲ್ಲ ಏನ್ ಆಯತ್ತ?
ಬರೇ ಟ್ಯಾಕ್ಟರ್ ಹೋಗಲ್ಲ ಆತರ ಆಗೈದ ರೋಡ್ ಇನ್ ಅಂತ ಕಾರ್ ಹಿಡಿತ್ತಾರ ಆ ಮೇಲ್ ಕಾರ್ ಮರ್ಯಾದಿ ಕಳದಡಬೇಕ್ ಅತ್ತಲಾವ್ ಅಂತ ರೋಡ್ ತಿರುಗ್ಯಾಡಸಿ. ಜಿ
ಏ ಮತ್ತ ಅಂಗಡಿ ಮಾಡ್ಬೇಕ ಏನ್ ವ್ಯಾಲ್ಯೂ ಆದವ ಅದ್ಕೆ ಏನ್?
ಹಿ ಹಿಂದ್ಕಮ್ಮಿ ಯಾವಾರಪ್ಪಾ ನಮ್ಮವ್ವ ಇಂಡಿಯಾದ ಇದು ರೋಲ್ಸ್ ರೈತ ಮೂಲತ ಅದ ನಮಗ ಭಾರತದ ಅಲ್ಲ ಅದ ಹ್ಯಾ ಯಾವನ ರಾಜರಿಗೆ ಕಾರ್ ಕಂಪನಿ ಒಂದೊಂದ್ ಶೋರೂಮ್ ನ್ಯಾಗ ನೋಡಕ ರಾಜ ಏ ಯಾವಾವನ ಇಂಗ್ಲೆಂಡ್ಆಗ ಅವನು ಏನ್ ಮಾಡದ ನೀ ಈ ಕಾರ್ ತೊಗೋತಿಯಾ ನೀನ್ ನಿಮು ಮುಖ ನೋಡಕ ಅಂತ ಹೋಗಿಸ್ ಹೇಳ್ಬಿಟ್ಟು ನಿಂತವ ಅವುನು ತಗೊಳ್ಳದಲ್ಲ ಒಮ್ಮಿರಿಗೆ ಆ ಶೋರೂಮ್ ಎಷ್ಟ ದು ಕಾರ್ಗಳು ಅಷ್ಟು ತೊಗೊ ಇನ್ನೊಂದ್ಸರಿ ಬಂದು ತೊಗೊಂಡ್ ಹೋಗ್ಬಿಟ್ಟು ನನ್ನ ತೆರಸ ಪೂರಕ ಪೂರ ಶೋರೂಮ್ ಖರೀದಿ ಮಾಡಿದನ ಅಂತ ತಗೊಂಡೋಗಿ ಏನ್ ಮಾಡ್ಬೇಕ ಗೊತ್ತ ಏನ್ ಆ ಕರಿಗಳಿಗೆ.
ಹು
ಬಂದ ಇಲ್ಲಿ ಮುನ್ಸಿಪ್ಯಾಟಿ ಇರ್ತದ ಮುನ್ಸಿಪ್ಯಾಟಿ. ಅದರ ಕಸಾ ಹೊಡಿಯಕ ಹಾ ಅಂತ ತಪ್ಪ ಕಚ್ಚಿನ ಅಂತ ಅವ ಗಾಡಿಗಳು ತಂದ ಅದ ಪೂರ ವೈರಲ್ ಐತ ಅಂತ ಆಗಿನ ಟೈಮ್ ನ್ಯಾಗ
ನೋಡ್ ಮತ್ತ ನೀನ್ ತೊಂಬೊಂದ್ ಬಿಡಕ್ ರೋಲ್ಸ್ರ ತಂದಿ ಹಳ್ಳಿ ಹೊಡದ್ರೆ ನೋ ಗತ್ತಿ ಬೇರೆ
ಹಂಗಾಗಿ ಆ ಕಾರಿನ ಮರ್ಯಾದಿ ತೆಗಿಬ್ಯಾಡ್ರೋ ಅಂತಂಗಿಸರಾ ರಾಜ ಕಾಲು ಕೈ ಕೈ ಬಿದ್ದಗೆಸಂದ. ಮತ್ತೆ ಅಂತ ಮುನ್ಸಿಪ್ಯಾಟಿ ಕೆಲಸ ದಿಂದ ಬಿಳಸಿದ್ರಂತೆ.
ನೋಡ ಹಂಗ ಆದ್ರ ಮತ್ತ ನೀನಗ ನಾನ್ ಹೇಳೆನ ಯಾರಿಗ?
ಏ ಇದ ಇಲ್ಲಾ ಈ ಬೇಡ ಇನಸ ಸ್ವಲ್ಪ ದಿನ ಓಲಿ ಸದ್ಯಕ ಪ್ರೆಸೆಂಟ್ ಅಂತ ವ್ಯಕ್ತಿಗಳು ನೆಲ್ಲವು
ಹೌದಾ ಮತ್ತೆ ಫಾರ್ಚುನ್ ಮತ್ತ ಬುಕ್ ಮಾಡಿ ಬಂದಲ್ಲ ಹೋಗಿ ಮೊನ್ನೆ.
ಯಾರ ಇಲ್ಲೂ ಹೆಂಗ ಸುಮ್ನೆ ಇಂಗ್ ಮುಂದಕ್ಕ ಹೋಗಿ ಪೋಸ್ಟ್ ಪನಕ್ಕ ಇಲ್ಲ ಅವತ್ತ ಇರ್ಲಿಲ್ಲ ಔಟ್ ಆಫ್ ಸ್ಟಾಕ್ ಇದ್ದವು ಬರಕ್ ವೇಟ್ ಟಿಂಗ್ ಪೀರಡ್ ಆರು ತಿಂಗಳ ಆಯತದ ಅದಕ್ಕ.
ಈಗೇನ ಒಂದ ಮೂರು ತಿಂಗಳ ಗಳಗೆ ಬರ್ತ ಅವ ಏನ್ ಬುಕ್ ಮಾಡಿದ್ರ.
ಕೊಟರಪ್ಪ ಅದ?
ಹೌದ ಅವ ಏನು ಪೂರಾ ತಯಾರಿ ಮಾಡಬೇಕ್
ಹ ಹ ಆರು ತಿಂಗಳ ತನ ನಮ್ಮಗ ಕಾಯಕ್ ಆಗ್ಬೇಕಲ್ಲ ಅದಕ್ಕೆ ಬಿಟ್ಟುವೆ ಅಕಡಿ
ನೋಡ್ ಮತ್ತ ಯಾವಂದ್ ಕ ಡಿಫೆಂಡರ್ ಇಲ್ಕ್ ಬಿ ಎಮ್ ಡಬ್ಲ್ಯೂ ಯಾವನ್ ಕಾರು?
ಈಗ ಸದ್ಯಕ್ಕೆ ನೋಡಲ್ಲ ಯಾವ ಏನಿದರೂ ಮಾರ್ಚ್ ಎಂಡಿಂಗ್ ನೋಡ್ಬೇಕ.
ನಿಲ್ಲಕ್ ರಂಜ ರೈವರ್ ಯಾವ ರೇಂಜ್ ರೈವರ್ ಅದನ್ನು ಮನೆಗೊಂಡ ಬಂದುವಪ್ಪಾ. ಅದ ಬೇರೆ ಅದ
ಚೆನ್ನಾಗ ಅದ ಬಿಡ ಡಿಫೆಂಡರ್ ಬಾರಿ ಅದ್ ಗಾಡಿ.
ಹೂ ಅದನ್ನು ಮಸ್ತ್ ಅದ ಗಾಡಿ ಅದಕ್ಕನು ಒಂದುವರೆ ಕೋಟಿ ಮ್ಯಾಲ ಅದ ರೊಕ್ಕ. ಅದಕ್ಕ ತೋಗೋಬೇಕ್ ಕಪ್ಪ ಮೇಲ್ಲಕ ತೋಬಾಡ್ದು ಶಿಪಟ್ಟಿ ಗಿಫ್ಟ್ ಏನಲ್ಲ?
ಅವ ಎಲ್ಲಾ ಮೀಡಲ್ ಕ್ಲಾಸ್ ಜನಾ ತೋತಾರ ನಮ್ಗೆಲ್ಲ ನಡತೇವ ಏನ್ ಅವ್ವ ನಮವ ನಮ್ಮ ಪವಾರ್ ಏನು ನಾವೇನ
ಅಲ್ಲ ಯವ್ವ ಇನ್ನೊಸಗ ಹಚ್ಚಿ ಬಂದವನ್ ಜಾಬ್ ಅವ ಇವನ್ ಮುಖೇಶ್ ಅಂಬಾನಿ ಕಾರ್ ಗಳು ಹೊಡತನ ಅಂದಾ? ಅದೇ ಮೊನ್ನೆ ಎಲ್ಲಾ ಸಬ್ಮಿಟ್ ಮಾಡಿ ಬಂದ ಎಲ್ಲ ಡ್ರೈವಿಂಗ್ ಇವನ ಎಲ್ಲ ನೋಡಣ್ಣ ಮುಖೇಶ್ ಅಂಬಾನಿ. ಇಲ್ಲ ಇಲ್ಲ ಅವನೇ ನೋಡೇಣ ಅವನ ಇಲ್ಲೇ ನಂದರಸಿ ನೋಡಣ ಯಾಕಂದ್ರ ಅವನಿಗೆ ಅವ್ನ ಕರ್ಕೊಂಡ ಹೋಗಬೇಕಲ್ಲ.
ಹು
ಮತ್ತ ಸ್ವಲ್ಪ ನಡಸತನ ತೋರ್ಸೋನಾ ನೋಡಣ ಎಲ್ಲಾ ಹೇಳ್ ಪರ ಪರ್ಫೆಕ್ಟ್ ಅಂತು ಅಂತಾನಾ ಅಲ್ಲಾ ಅದೇ ಸಿ ಸ್ಯಾಲ್ರಿ ತಿಂಗಳಿಗೆ ನಾ ಐದ್ ಲಕ್ಷ ಮಾತಾನೀ ಅವ್ರ ಏನಂತ್ರ ನಾಲ್ಕುವರೆ ಹಂಗ್ ಕೊಡತ್ತನನ ಅನತ್ತಾರ.
ಹ್ಮ್ ಹ್ಮ್ ಅವ್ನು ಎಲ್ಲ ನೀನು
ಪಾಪ ಒಂದ್ ಏಟದಷ್ಟು ಮಾಡ್ಿಕೇನ್ ತಿಂತೇನೆ ಒಂದ್ ಹತ್ತು ಸಾವಿರ ಆಗ್ಲಿ ಇಪ್ಪ ಸಾವಿರ ಆಗ್ಲಿ
ಇಲಲವುಲೇ ಕರಿ ಅವನ್
ಹಾ ಏನ್ಪ ನೀನ್ ಮಾತಾಡ್ಬೇಡ ತಪ್ಪಾಗತ್
ಇ ಅಚವನ್ ಏನು ವ
ಯಾವಾಗ ಮತ್ತ ಚಿಂದಗ
ಸಿದ್ದಿ ಹೋಗ ಕೆ ಇನ್ನೊಂದು ವಾರ ಲೇಟ ಸೊಪ್ಪು ವಾರ ಈಗಲ್ಲೇ ಸೊಪ್ಪೇ
ಸಿಿಂದಗ ಆಗತ್ ಆ ಕಡೆ ಹೋಗಿಬಡ ಮೇ ಮೇಲೆ ಹೋಗ್ಬ ಬಿಡ ಮಮ್ಮ ಬಿಜಾಪುರ್ ಬಿಜಾಪುರನ ಹೋಗ ಇಾಂದ್ರ ಯಿಮರಜ ಹೋಗು
ಅದೇ ಅದೇ ಮರಾಜಕ್ಕೆ ನೋಡ್ಬೇಕು ಇನ್ನೊಂದ ಇಬ್ರು ದೋಸ್ತ್ರು ಜಮ ಮಾಡಕಬೇಕ ಒಬ್ಬನ ಅಂದ್ರೆ ಆಗಲ್ಲ
ಹ್ಮ್ ಅದ ಏನಾಯ್ತು ಅದ ಬಾರ ಯಾವ್ದ್ ಇರ್ಪ ಅಂದ ವಡಿಯಕಿಂದಲ್ಲ ವಡಿಯ ಸ್ಟೇಟಸ್ ಇಟ್ಟಿಂದದ
ಮನಸಿಕ್ ಇರ್ತವಲ್ಲ ಹುಡುಗ ಕೈ ಕೊಟ್ಟ ಹಟ್ಟದ್ರ ಕುಡ್ಕೊಂಡ ಕುಡ್ತಾರ ಅವರು ಅಲ್ಲಿ ಹೋಗಗ್ರನು ಒ ಹುಡುಗರ ಹ್ಮ್ ನಮ್ ಏನ ಅಷ್ಟ್ ಪರಿಚಯ ಅಲ್ಲ ಅಲ್ಲಿ ನೋಡನ ಊರಾಗ ಅಂದ್ರೆ ಅವ್ರ ದೋಸ್ತ ಹೋ ಇದ್ರರು
ನ ದೋಸ್ತಿಗೆ ಸ್ಟೇಟಸ್ ಆಯಕನಾವ ಅಲ್ಲಾ ಅಂದ್ರನ ಹಂಗ ಕೈ ಕುಟಿಗಂದ ಅದ ಮಾಡಿದ್ರನ ಯಾಕನ್ ಬರ್ತಾಳ ಏನ
ನಾ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಲ್ಪಾ ಆತರ ಹೊಡೋ್ರನ್ ಏನ್ ನೋಡ ಬಿಟ್ಟ ಹಂಗ ಹೆಂಗ್ ಫೀಲ್ ಆತೇನ ಅವ್ರಲ್ಲಲ್ ಹೆಂಗ ಆತ ಮತ್ತೆ ಹೆಂಗ ಹಂಗ ಆದ ಹಂಗಲ್ಲ ಮಾಡಿಬಾರಡ್ದು ಹೌದ ದೋಸ್ತ್ಚ್ಚತ ನಿನುಸ ಅಂತ ಹೇಯಾಪ್ ನಿನ್ನೆ ಸತ್ರ ನ ನಿನ್ನೆ ಸಂಜೆ ಕಡೆಗೆ ಟೈಮ್ ಗೋಯಿಮಚೂರ್ ತಿಿಂದ ಹೋಗಿ ಬಂದ
ವಾ ವ ವ ಓ ನೀ ನಿಶೇನ್ ಏನುದು
ಹ್ಮ ಮತ್ತ ಎಲ್ಲೂ ಮತ್ತೆ ಗುಳಿ ತರದ ಕಡಿಮೆ ಆಯತ ಅಂತನ ಅವನ ಕೋಗ ನೀನ್ಸಲ ಇಪ್ಪನ್ ಕಣ್ಣಗ್ ನೀರು ಬಂದವಲ್ಲ ಕೇಳೋಗ್ ನೀ
ಅಡ ಅವನಿಗೆ ವತ್ತದ ಅವನಿಗೆಲ್ಲ
ಹ್ಮ ಮತ್ತೆ ಗುಳಗಿ ತರದ ಅದ ತರದ ಕಡಿಮೆ ಆಯ್ತ ಅಂತ ಮತ್ತಡಿ ಕೆಲಸ
ಹ್ಮ್ ಆದದ್ರೆ ಮತ್ತಂದ ಇಟ್ಟು ಮನ್ಯಾಗ ಜಾಗ ಸಿಕ್ತಂತ ನಮ್ಮ ಮಕ್ಕಳ ಅಕ್ಕ ಎಷ್ಟು ದಿನ ವಜ್ಜ ಆಗಿತ್ತು
ಸ ಸೊ ಮಾಡ್ತೇ್ರೀ ಈ ಕಾಲ್